ಹಲೋ ಹೇಳಿ
ಹೇಳಿ ಏನ್ ಮಾಡ್ತಿದ್ದೀರಾ
ನಾವು ಮಳೆ ಬರ್ತಿದೆೆ ಹೊರ್ಗಡೆ ಬಂದ್ವಿ ಮಳೆಯಲ್ಲೇ ಹೊರ್ಗಡೆ ಬಂದ್ವಿ
ಹ ಹ ಹ ಹೌದಾ
ಹ್ಮ್
ಹ್ಮ್ ಮತ್ತೆ ಏನ್ ಸಮಾಚಾರ
ಏನಿಲ್ಲ ನೋಡಿ
ಹಾ
ಏನಿಲ್ಲ ನೋಡಿ
ಏನಿಲ್ಲ ಏನ್ ಊಟ ಮಾಡಿದ್ರಿ
ಊಟ ಅನ್ನ ಸಾಂಬರ್
ಈ ಮಳೆ ಈ ಮಳೆ ವೇಥೇರ್ ನಾನ್ ವೆಜ್ ಇರ್ಬೇಕು ಮಸ್ತ್ ಇರುತ್ತೆ
ಓ ಹೌದಾ ನೀವು ನಾನ್ ವೆಜ್ ತಿಂತೀರ ಅಲ್ವಾ
ನಾನ್ ವಜ್ ತಿನ್ನಲ್ಲ ಬಟ್ ನಾ ಯಾರದ್ರು ನೋಡಿರ್ ತಿನ್ನಲ್ಲ ಬಟ್ ನಾ ಅಷ್ಟೊಕೊಂಡ್ ತಿನ್ನಲ್ಲ ತಿಂತೀನಿ ಬಟ್ ಅಷ್ಟ ಇಷ್ಟ ಆಗಲ್ಲ
ಹ್ಮ್ ಹೌದಾ ನಾನು ಮೆ ಬಿ ಇವತ್ತ ಅದೇ ಟಾಪಿಕ್ ಅನ್ಕೊಂಡಿದ್ದೆ
ಹ್ಮ ಹ್ಮ್ ಹ್ಮ್ ನನಗ್ ಇಷ್ಟ ನಾನ್ ವೆಜ್ ಬಟ್ ಅಷ್ಟು ತಿನ್ನಲ್ಲ
ಹ್ಮ್ ಹ್ಮ್
ಮಟನ್ ತಿನ್ನಲ್ಲ ಬರೀ ಚಿಕನ್ ಅಷ್ಟೆ ತಿಂತೀನಿ
ಹ ಹಾ ಹಾ
ನೀವೇನ್ ಎಲ್ಲದೂ ತಿಂತೀರಾ
ಹಾ ನಾವೆಲ್ಲ ತಿಂತೀವಿ ಫಿಶು ಮಟನ್ನು ಚಿಕನ್ನು
ಫಿಶ್ ಇಷ್ಟ ಆಗಲ್ಲ
ಹಾ ಹೌದಾ ಅದು ಡಿಫ್ರೆಂಟೆಸ್ಟ್ ಚೆನ್ನಾಗಿರುತ್ತೆ
ಹ್ಮ್ ಹ್ಮ್ ಅದ್ರಲ್ಲಿ ಮುಳ್ಳು ಗಿಳು ಇರುತ್ತೆ ಭಯ ಆಗುತ್ತೆ ಅಂತ ನನ್ನ ನಮ್ಮ ಳ್ಳ ತಿನ್ನಲ್ಲ ನಾನು
ಹಾಗಿದ್ರೆ ತುಂಬ ಜನ ಸತ್ತ ಹೋಗ್ತಿದ್ರು
ಹಾ
ಹಾಗೇಏನಾರು ಇದ್ದಿದ್ರೆ ತುಂಬಾ ಜನ ಸತ್ತ ಹೋಗ್ತಿದ್ರು
ಹ ಮತ್ತೆ ಅದನ್ನ ತೆಗಿತೀರಾ ನೀವು
ಹಾ ಹೌದು ಅದ ತ ಬಿಟ್ಟೆ ತಿನ್ನೋದು ಯಾರರಾಧ್ರು ಹಾಗೆ ತಿಂತಾರಾ
ಹ ಗೊತ್ತಿಲ್ಲ ನ ಯಾಕಂದ್ರೆ ಅವ್ನ್ ತಿಂದಿಲ್ಲಲ್ಲ ಗೊತ್ತಿಲ್ಲ ಅದ್ರ
ಹ್ಮ್ ಹ್ಮ್ ಕ್ರ್ಯಾಪ್ಸ್
ಹಾ ಅದೆಲ್ಲ ತಿನ್ನಲ್ಲ
ಕೆಲವೊಂದ್ ಕಡೆ ಎಲ್ಲ ಇದು ನೀರ್ ಮೀನ್ ನೀರ್ ನಾಯಿ ಸ್ಯಾಮ್ಥಿಂಗ್ ಏನ ಸಿಗುತ್ತಲ್ಲ ಅದು ಯಂಡ್ ಕೊಕ್ಕರೆ ಬಾತು ಕೋಳಿ
ಹ್ಮ್ ಹ್ಮ್ ಹ್ಮ್
ಮೊಲ ಜಿಂಕೆ ಕಾಡಂದಿ ಆ್ಯಂಡ್ ಕಾಡು ಕೋಳಿ ನಾಟಿಕೋಳಿ ಆ್ಯಂಡ್ ಯಂಥ ಕಾಡಲ್ ಸಿಗೋ ಬೆಕ್ಕು
ಹ್ಮ್ ಹ್ಮ್ ಅನ್ನದ ತಿಂತಾರ
ಹಾ ಬಿಕಾಸ್ ಅದು ಸೊಂಟ ಎಲ್ಲ ಪೇನ್ ರಿಲೀಫ್ ಆಗುತ್ತೆ
ಏ ಅದ್ರಿಂದ ಹೆಂಗ್ ಸೊಂಟ ಪೈನ್ ಎಲ್ಲ ರಿಲೀಫ್ ಆಗುತ್ತೆ
ಈಗ ನಿಮಗೆ ಟ್ಯಾಬ್ಲೆಟ್ ಕೊಟ್ಟರೆ ಅದ ಹಂಗೆ ನಿಮಗೆ ಎಲ್ಲಾದನ್ನೂ ಕಡಿಮೆ ಮಾಡುತ್ತೋ ಹಾಗೆ ಅದು ಮೆಡಿಸಿನ್ನು
ಓಕೆ ಹಾಂ ಹಾ ಹಾ
ಆಯಕ ಮತ್ತೆ ನಾನ್ ವೆಜ್ಜಲ್ಲಿ ಚಿಕನ್ ಏನೇನು ಮಾಡ್ತೀರಾ
ಚಿಕನ್ ಸುಕ್ಕಾ ಚಿಕನ್ ಚಿಕನ್ ಸುಕ್ಕ ಮಾಡ್ತೀವಿ
ಹ್ಮ್
ಮತ್ತೆ ಅದು ಫ್ರೈ ಮಾಡ್ತಾರಲ್ಲ
ಹ್ಮ
ಅದನ್ ಮಾಡ್ತೀವಿ
ಹ್ಮ್
ಹ ಚಿಕನ್ ಒಂದೊಂದ್ಸತಿ ನಾವ್ ಅದನ್ನ ತುಂಬಾ ಜನ ತುಂಬಾ ಜನ ಇರ್ತಾರಲ್ಲಾ ತುಂಬಾ ಜನ ಇದಕ್ ಬಂದ್ರೆ ಹ್ಮ್ ಅದಕ್ಕೆ ಇವಾಗ ಅವ್ರಿಗೆ ಊಟಕ್ಕೆ ಹಾಕ್ಸ್ಬೇಕು ಅಂತ ಅಂದ್ರೆ ಫುಲ್ ದೊಡ್ಡದೇ ತರ್ತೀವಿ ಅದೇ ಇರುತ್ತ ಲೈಕ್ ನಮ್ದು ಕೋಿ ಇರುತ್ತೆಲ್ಲ ಕೋಳಿ ದಡ್ ದೊಡ್ ಇವೇ ಒಂದ ಐದ ನಾಲ್ಕು ಐದಾರು ತಂದು್ಬ ಬಿಡ್ತೀವಿ ನಾವೇ ಮಾಡ್ತೀವಿ ಮನ
ಹ್ಮ್ ಹ್ಮ್
ಎಕ್ಸಾಂಪಲ್ ಅಂದ್ರ ಒಂದ್ ಫೈ ತಗೊ ಬಂದ್ಬಿಡ್ತಿವಿ ಫೈ ಆ ಬಾಳ ಜನ ಬಂದ್ರೆ ತುಂಬಾನೇ ತರ್ತೀವಿ
ಹ್ಮ್
ಕೋಳಿ ಉಷ್ಟು ತಗೊಂಡ್ ಬಂದು ನಾವೇ ಇದನ್ ಮಾಡ್ತೀವಿ ಮನೆಗೆ ಮಟನ್ನ ಮಾಡಲ್ಲ ಹೊರ್ಗಡೆ ತರ ಅತ
ಹ
ಬಟ್ ನಾನ್ ತಿನ್ನಲ್ಲ
ಹ್ಮ್ ಹ್ಮ್
ನಾನ ಒಂದ್ಸತಿನೂ ಟೇಸ್ಟ್ ಮಾಡಿಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ಮತ್ತೆ ನೀವ ಯಾವ್ತರ ಮಾಡ್ತೀರಾ ಚಿಕನ್ ಮಟನ್ ಎಲ್ಲ
ನಾವು ಚಿಕನ್ ಫ್ರೈ ಮಾಡ್ತೀವಿ ಚಿಕನ್ ಸುಕ್ಕ ಮಾಡ್ತೀವಿ ಚಿಕನ್ ಸೂಪ್ ಮಾಡ್ತೀವಿ ಹ ಚಿಕನ್ ಸಿಕ್ಸ್ಟಿ ಫೈವ್ ಚಿಕನ್ ಹೈದ್ರಾಬಾದಿ ಆ ಮತ್ತೆ ಚಿಕನ್ ಕಬಾಬ್ ಚಿಕನ್ ಬಿರಿಯಾನಿ ಮತ್ತುತ್ತ ಚಿಕನ್ ಲಿವರ್ ಫ್ರೈ ಮತ್ತೆ ಚಿಕನ್ ಎಂತ ಗ್ರೀನ್ ಗ್ರೇವಿ ರೆಡ್ ಗ್ರೇವಿ
ಹ್ಮ್ ಹ್ಮ್ ಹ್ಮ್
ಚಿಕನ್ ಎಷ್ಟಟ್ ಎಣ್ಣಲಿ ಕರ್ದು ತಿನ್ನೋದು
ಹಾ ಹಾ ಹಾ
ಚಿಕನ್ ಪೆಪ್ಪರ್ ಫ್ರೈ
ಹ್ಮ ಹ್ಮ್
ಚಿಕನಲ್ಲಿ ಇನ್ನೂ ತುಂಬಾ ಇದೆ
ಹ್ಮ್ ಬಟ್ ನಾವ್ ಮನೆಗ ಮಾಡಿದ್ದೀವಿ ಅ ನನಗ್ ಅದ್ರ ಬಗ್ಗೆ ಅಷ್ಟ್ ಗೊತ್ತಿಲ್ಲ ಯಾಕಂದ್ರೆ ನಾ ನಾನ್ ಮಾಡಲ್ಲ ಅದ್ ನ ಮನಲಿ ನಮ್ಮ ಪೇರೆಂಟ್ಸ್ ಮಾಡ್ತಾರ ಹ ತಿಂತೀವಿ ಬಟ್
ಏನಂತ ಗೊತ್ತಿಲ್ದೆೇ ಬ್ಲೈಂಡ್ ಆಗಿ ತಿನ್ತೀರಾ
ಅವೆಲ್ಲ ಹ ಶಕೊಂಡಿರ್ಕಣ ಅದ ಮಾಡಿರ್ತಾರೆ ಚೆನ್ನಾಗ್ತನಿ ಅದಷ್ಟೇ ನಮ್ದು
ಹ್ಮ್
ಅದೇ ಅದ ಒಂದೊಂದ್ಸತಿ ಹೇಳಿರ್ತೀನ ಅ ಈಗ ಹೇಳಿದ್ನೆಲ್ಲ ಚಿಕನ್ ಸೂಪ್ ಅದೇ ಚಿಕನ್ ಫ್ರೈ ಚಿಕನ್ ಸೂಪ್ ಅದು ಸುಕ್ಕ ಅವೆಲ್ಲ ಅದನ್ನು ತನ್ನಿದ್ದೀನಿ
ಹ್ಮ್
ಇದೆಲ್ಲಾ ಶ್ರಮ ತಿಂದಿಲ್ಲ
ಮಟನ್ ಅಲ್ಲೂ ಇನ್ನುೂ ತುಂಬಾ ಟೈಪ್ಸ್ ಬರುತ್ತೆ ಹ್ಮ್
ಮೊಟ್ಟೆ ಅಂತೂ ಬಾಳ ಚ ಮೊಟ್ಟೆಲಿ ತುಂಬ ಹ್ಮ ತುಂಬಾ ವೆರೈಟಿ ಮಾಡ್ತೀನಿ ನನಗ್ ಒಟ್ಟೆ ಅಂದ್ರೆ ಇಷ್ಟ ಆದ್ರೆ ತುಂಬಾ ವೆರೈಟಿ ಮಾಡ್ತೀನಿ
ಏನೇನು ವೆರೈಟಿ
ಹ್ಮ್ ಅದ್ರದ್ದು ಪಲ್ಯ ಮಾಡ್ತೀನಿ
ಮೊಟ್ಟೆ ಪಲ್ಯನಾ
ಮುಟ್ಟೆ ಪಲ್ಯ
ಹೌದಾ
ಮೊಟ್ಟೆ ಪಲ್ಯನ ನಮ್ದೇಏನಂದ್ರೆ ಅದ ಮೊಟ್ಟೆನ ಒಡ್ದು ಅದನ್ನ ಇದು ಅದ್ರದ್ದು ಒಳಗ ಇರುತ್ತಲ್ಲಾ ಹಾಲ್ಕ್ ಅದನ್ನ ಹಾಕಿ ಹಿಂಗ್ ಮಾಡಿದ್ರ ಅದೇ ಮೊಟ್ಟೆ ಅಲ್ಲ ನಮ್ರಲ್ಲಿ
ಹ್ಮ್
ಮತ್ತೆ ಅದನ್ನ ಮೊಟ್ಟೆನ ಬೇಯಿಸಿ ಅದನ್ನ ಕಟ್ ಮಾಡಿ ಈ ಪಲ್ಯಾನ ಮಾಡ್ತೀವಿ
ಹಾ
ಅದನ್ನು ಮಾಡ್ತೀವಿ ಇಲ್ ಆ ಮತ್ತೆ ಮತ್ತೆ ಇನ್ನೊಂದು ಆಮ್ಲೆಟ್ ಮಾಡ್ತೀವಿ ಆಮ್ಲೆಟ್ ಅಂತೆ ತುಂಬಾ ಇಷ್ಟ ನನಗೆ ಈಥರ ದೋಸೆ ಟೈಪ್ ಸಕ್ಕಾದಾಗಿರ್ಬೋದು ಕ್ರಿಸ್ಪಿಯಾಗಿ
ಹಾ ಹಾ
ಅದು ಇಷ್ಟೇ ಮತ್ತೆ ಇದು ಹ್ಮ್ ಅದು ಬೇಯಿಸಕೊಡ್ತಾರಲ್ಲ ಬೇಯಿಸಿಕೊಟ್ಟು ಅದ ಉಪ್ಪು ಖಾರದಪುಡಿಯಕ ಕೊಡ್ತಾರಲ್ಲ ಅದು ಚೆನ್ನಾಗಿರುತ್ತೆ ಹ್ಮ ಬಾಯಲ್ಡ್ ಎಗ್
ಹ್ಮ
ತಿಂತೀನಿ ಜಾಸ್ತಿ ನನ್ಗ್ ಮೊಟ್ಟೆ ಅಂದ್ರೆ ಇಷ್ಟಾನ ಅದಕ್ಕೆ ಬಾಳ ತಿಂತೀನಿ ಹೆಗ್ ರೈಸ್ ಎಗ್ ರೈಸ್ ಎಲ್ಲ ತಿಂತೀನಿ ಈಗ ಎಗ್ ರೈಸ್ ಅಂತ ಎಲ್ಲ ಕಾಮನ್ ಆಗಿಬಿಟ್ಟಿದೆ ಎಲ್ರೂ ತಿಂತಾರೆ.
ಹಾ ಹೌದು
ಹ್ಮ್ ನಾ ಇನ್ನು ಅದ್ರಲ್ಲಿ ದಧಮ್ ಬಿರಿಯಾನಿ ಅಂತ ತುಂಬಾ ಇಷ್ಟ ನನಗೆ. ನೀವು ಮೊಟ್ಟೆದೆಲ್ಲ ಮಾಡಿದ್ದೀರಾ
ಹಾ ತುಂಬಾ ರೆಸಿಪಿ ಇದೆ. ಎಗ್ ಬಿರಿಯಾನಿ ಎಗ್ ಫ್ರೈ ಎಗ್ ರೆಡ್ ಫ್ರೈ ಈ ಎಗ್ ಗ್ರೀನ್ ಫ್ರೈ ಎಗ್ ಮಸಾಲ ಹ್ಮ್ ಎಗ್ದಮ್ ಬಿರಿಯಾನಿ ಮತ್ತೆ ಎಗ್ ಆನಿಯನ್ ಫ್ರೈ ಎಗ್ ಬೋಂಡಾ ಮತ್ತೆ ಆಮ್ಲೆಟ್ ಬುರ್ಜಿ ಆನಿಯನ್ ಬುರ್ಜಿ ಬಾಯಿಲ್ಡ್ ಎಗ್ಗು
ಅದು ಎಗ್ಗಿಂದ ಬೋಡನು ಮಾಡ್ತಿರ್ತೇನೆ ನಾವು ಹ್ಮ್ ಹೌದು ಮನೆಗೆ ಮಾಡಿದ್ರು ಬಟ್ ಅಷ್ಟು ಕ್ಲೀನಾಗಿ ಗೊತ್ತಿದ್ದಿಲ್ಲ ಅದ್ರ ಬಗ್ಗೆ.
ಹ್ಮ ಎಗು ರೆಡ್ ಸಾಂಬಾರ್ ಎಗ್ ಸಾಂಬಾರ್ ಹ್ಮ್
ಬಟ್ ಚೆನ್ನಾಗಿರುತ್ತೆ ಮಟ್ ಎಗ್ಗಿಂದ ಎಲ್ಲಾ ರೆಸಿಪಿ ಸಾಕತ್ತಾಗಿರುತ್ತೆ.
ಹೌದು ಆಕ್ಚುಲಿ ನಂಗೆ ನಾನ್ ವೆಜ್ ಎಲ್ಲದಕಿಂತ ಎಗ್ಗೆ ಇಷ್ಟ
ಹ್ಮ್ ಹ್ಮ್ ಹ್ಮ್ ನಾನಮ್ಮ ಆ ಕಡೆ ಇದನ್ನು ತಿಂದಿಲ್ಲ ಮಟನ್ ಏನ್ ತಿಂದಿಲ್ಲ ಬರ ಚಿಕನ್ ಅಷ್ಟೇ ತಿಂದಿನಲ್ಲಾ ಅದ್ರ ಬಗ್ಗೆ ಅಷ್ಟು ಅಷ್ಟ ಗೊತ್ತು ಮಟನ್ ಬಗ್ಗೆ ಗೊತ್ತಿಲ್ಲ ಅಷ್ಟು ಕೊಗೊಂಡು
ಹ ಹೌದು ತಾನೇ
ನೀ ಕ್ರ್ಯಾಬ್ ತಿನ್ಂತೀರಾ ಅದು ಏನೋ ಚಿಕ್ಕದ್ ಬರುತ್ತಲ್ಲ ಮೀನಿಂದ ಅದ ಏನೋ ಅಂತರಲ್ಲ ಪ್ರಾನ್ಸ್
ಹ್ಮ ಹಾ ಅದು ಸಿಗಡಿ ಹಾ ಅದು ತುಂಬ ಅಂದ್ರೆ ತುಂಬ ಟೇಸ್ಟ್
ಸಕ್ಕತ ಟೇಸ್ಟ್ ಆಗಿರುತ್ತದು
ಹೌದು ಹೆವಿವಿ ಟೇಸ್ಟಿ ಜಸ್ಟ್ ಅದನ್ನ ನೋಡಿದ್ರನನೆ ನಮ್ ಬಾಯಲ್ ತುಂಬಾ ನೀರ್ ಬರ್ತ
ಹೌದ ಅದೊಂಂತರ ಹೆಂಗ ಮತ್ತ ಅದು ಮ ನಮ್ದ ಇದ್ರ ನಮ್ಮ ಇದ್ರಲ್ಲಿ ಹ ಏನದು ಇಂದೋರ್ ತಿಂತಾರ ನೋಡ್ರಿ ವಡ ಒ ಮೆಣಸಿನಕಾಯಿ ಆತರ ಅದು ಟೇಸ್ಟ್ ಬರುತ್ತದು
ಏ ಇಲ್ಲ ಇಲ್ಲ
ಬಟ್ ಚೆನ್ನಾಗಿರುತ್ತದೆ ಸೇಮ ಮೆಣಸಿನ್ಕಾಯಿ ಕಡ್ದಂಗ ಆಗತದನಾ
ಏನಪ್ಪಾ ಅದು ಆತರ ಇರಲ್ಲ ಡಿಫ್ರೆಂಟ್ ಆಗಿರುತ್ತೆ ನೀವು ಮೇ ಬಿ ಕನ್ಫ್ಯೂಸ್ ಆಗಿರ್ಬೇಕು
ಇಲ್ಲ ಡಿಫ್ರೆಂಟ್ ಆಗಿರುತ್ತೆ ಬಟ್ ಆ ಟೈಪ್ ಲಾಸ್ಟಿಕ್ ಅದ ಸಿಗ ಅದು ಪ್ರಾನ್ಸ್ ಇರುತ್ತಲ್ಲ ಅದನ್ನ ಕಟ್ಕೊಂಡ್ ತಿನ್ಬೋದು ಕಟ್ಕೊಂಡ್ ತಿನ್ನೋದು ತಾನೆ
ಹ್ಮ ಅಂದ್ರೆ ಅದ ರೊಟ್ಟಿ ಜೊತೆಗೆ ತಿನ್ನೋದು
ಹ್ಮ ರೊಟ್ಟಿ ಮತ್ತ ಅದೇನ ಅದಂದ ಇದಿದ್ದು ಅದನ್ನ ಫ್ರೈನು ಮಾಡ್ತಾರೆ
ತವಾ ಫ್ರೈ ಚೆನ್ನಾಗಿರುತ್ತೆ
ಹಾ
ಹ್ಮ್
ಒಥರ ಚೆನ್ನಾಗಿರುತ್ತೆ ನಾನ್ ವೆಜ್ ಇವವಾಗ ಸೆಂಡಗೆ ತಿಂತೀರಾ ಇದು ನಾನು
ಓ ಹೌದಾ ಮತ್ತೆ ಇದು ಸಿಗುತ್ತೆ ನೋಡಿ ಆ ಮೀನಲ್ಲೇ ತುಂಬಾ ಟೈಪ್ಸ್ ನೀ ಮೀನ್ ಟೇಸ್ಟ್ ಮಾಡ್ಬೇಕು ಆಕ್ಚುಲಿ ಪಾಂಪ್ಲೆೇಟ್ ಸಿಗಡೆ ಮತ್ತು ಎಥ ಬಂಗಡೆ ಬೂತಾಯಿ ಆ ಮೀನ್ಗಳೆಲ್ಲ ನೆಕ್ಸ್ಟ್ ಲೆವಲ್ ಟೇಸ್ಟ್ ಕೊಡುತ್ತೆ
ಮಸ್ತಿರುತ್ತೆ ಟೇಸ್ಟ್
ತುಂಬ ಬ್ರೇನ್ಸ್ಗೆ ಒಳ್ಳೆಯದು
ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನು ತಿನ್ನು ಅಂತ ಬಟ್ ನಾನೇ ತಿನ್ನಲ್ಲ
ಹ್ಮ್ ಆ ಮುಳ್ಳೇನು ಮನೇಲಿ ಯಾರಾರ್ ತಕ್ಕೊಡ್ತಾರೆ ನಮ್ಗೂ ಮನೇಲಿ
ನಮ್ಮನೆಗೆ ಮುಳ್ಳು ಇನ್ನೊಂದ ಏನು ಗೊತ್ತಾ ನಮ್ಮ ಮನೆಗ್ ಗೊತ್ತೇ ಇಲ್ಲ ನಾನ್ ತಿನ್ನೋದು
ಓ ಹಾಗೆ ನೀವು ತಿನ್ನಲ್ಲ ಅಲ್ವಾ ಹ್ಮ್ ಮತ್ತೆ ಏನೋ ಒಟ್ನಲ್ಲಿ ನಾನ್ ವೆಜ್ ಅಂದ್ರೆ ನೆಕ್ಸ್ಟ್ ಲೆವೆಲ್
ಮೀನುಎಲ್ಲ ಮಂಗ್ಗಳೂರ್ ನಿಮ್ದು ಮಲೆನಾಡ್ ಕಡೆ ತಾನೆ ಹ ಅದು ಕಲ್ಲೆಲ್ಲ ಚೆನ್ನಾಗಿರುತ್ತೆ ತಿಂದಿದ್ದೀರ ಜಾಸ್ತಿ
ಹಾ ಹೌದು
ಅಲ್ಲಿಯ ಹೆವಿ ಮೀನ್ ಜಾಸ್ತಿ ಅಲ್ಲ
ಹ್ಮ ಹೌದು ಮೀನ್ ಆ ಕಡೆ ಮಂಗ್ಗಳೂರ್ ಸೈಡ್ ಜಾಸ್ತಿ ಅಲ್ಲ ಹ್ಮ್
ಮಂಗಳೂರು ಇಲ್ಲ ಮಾಡ್ಬೇಕು ಅದ ಯಾರಾದ್ರೂ ಕೊಂಟ್ರೆ ಮಾಡೋಣ ಮುಳ್ಳು ಯಾರು ತಕ್ಕೊಡಲ್ಲ ನನ್ಗೆ ತೆಗಿಯೋಕೆ ಬರಲ್ಲ
ಹಾಂ ಹಾಂ ಹಾಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮೀನು
ಹೌದು ಚೆನ್ನಾಗಿರುತ್ತೆ ಅಂತಾರೆ
ಹ್ಮ್ ಜಸ್ಟ್ ಸ್ಮೆಲ್ಗೆ ಫ್ಯಾನ್ ಆಗಿರ್ತೇವಿ
ಸರಿ ತಗೋಳಿ
ಹ್ಮ ಸರಿ